ಹ್ಮ್ ಏನ್ ಮಾಡ್ತಿದಾರೀ ಊಟ ನಮ್ದು ಏನೋ ಟೆನ್ಷನ್ಗಳು
ಏನ್ ಟೆನ್ಷನ್ ಯಾವಾಗು ಇರೋ ಬದುಕಿರೋವರ್ಗೂ ಇದ್ದೇ ಇತವೆ
ಹ ಸಂಘ ಕಟ್ಟದು ಅದ್ ಅದೇ ಆಗೋಯತಲ್ಲ ಜೀವನ್ ಪೂರ್ತಿ ಏನ್ ಮಾಡ್ಮ
ಅದಿಕ್ಕೆ ನಾನ್ ಹೇಳ್ದಂಗ ಮಾಡ್ಬಿಡು ಎಲ್ಲವೂ ಕ್ಯಾನ್ಸಲ್ ಮಾಡಕ್ ಬಿಡು ನಂಗೆ ಯಾವ್ದು ಬೇಡ ನಮ್ದು ನಮ್ ಒಡವೆ ನಂಗ್ ಕೊಟ್ಟ ಬೇಡು ನಿ ದುಡ್ಡು ಬೇಡ ಅವನ್ ಸವಾಸನು ಬೇಡ
ಅಲ್ ಕಟ್ ಕೇಳ್ಬೇಕಾನ ಅವರು
ಹ್ಮ ಕೇಳತರ ಮಾಡ್ಕೋಬೇಕೇ ನೀನು ಕೇಳತರ ಮಾಡ್ಬೇಕಮ್ಮ ಟೆನ್ಷನ್ ಅಂದ್ರೆ ತಲೆ ಚಚ್ಕೊಂಡ್ರೆ ಮತ್ತೆ ತಲ್ಲ ಆಪಸ್ ಮತೆ
ಹ್ಮ್ ರಿನ್ವೆಲ್ ಮಾಡ್ಸ್ಬೇಕು ವರ್ಸ ಆಯ್ತು ಈಗ್ರೀನ್ ವಲ್ ಮಾಡ್ಸ
ಇಲ್ಲ ಇಲ್ಲ ಮುತ್ತುದ್ದಲ್ಲಿ ಹಂಗೆ ಇರ್ತ ಆರ್ತದೆ ಆರು ತಿಂಗಳಗ ಒಂದ್ಸಲ ಏನೋ ರಿ ನೀವಲ್ ಇತ್ತವೆತ್ ನಿಮಗ ಗೊ ಗತ್ತಾಗಲ್ಲ ನನ್ ಮಕ್ಳ ಮೋಸ ಮಾಡ್ತಾರೆ ಜಾಸ್ತಿ ಹ್ಮ್ ಹ್ಮ್ ಹೌದಾ ಹ್ಮ್ ಹಾ ಅದೇ ಹಾ ಅವರೇನ ಇನ್ನು ಒಂದ್ ತಿಂಗ್ಳ ಮುಂಚೆನ ಹೇಳ್ತಾರ ಬೇಕು ಅಂದ್ರೆ ಆರು ತಿಂಗಳ ಅಂದ್ರೆ ಐದುವರೆ ತಿಂಗ್ಳಿಗೆ ಹೇಳ್ತಾರೆ ಇಲ್ರರಿ ನಿಮ್ದ್ ಆರು ತಿಂಗಳ ಆಗೇತಿ ಅಂತ ಹಾ ಹಂಗೆ ಹಂಗೆ ಅವರು ಹ್ಮ್ ಹ್ಮ್ ಏನೋ ಅಯ್ಯೋ ಮುತ್ತದ್ ಫೈನಾನ್ಸ್ಗಳಲ್ಲಿ ಸಿಗಾಕಟ್ರೆ ಬಲ್ ಕಷ್ಟ ತಪ್ಪಸ್ಕೊ ಬರದು ಹ್ಮ್ ಅದೇ ಅದೇ ಹ್ಮ್ ಹ ನಾವ ಅವಾಗೇಏನ ಎಮರ್ಜೆನ್ಸಿ ಅಂತ ತಗೊಂಡಿರ್ತೀವಿ
ಹ ಬ್ಯಾಂಕ್ ಅಲ್ಲಿ ಮಾಡಡಗದ್ರ ತೊಂಬತ್ ಎ ಪೈಸಾ ಎಂಬತ್ತು ಪೈಸಾ ಅಂಗ
ಹ್ಮ್ ಇದ್ರಲ್ಲಿ ಎರಡು ರೂಪಾಯ ಹ್ಮ್ ಎರಡು ರೂಪಾಯಿ ಇದ್ರಲ್ಲಿ ಒಂದ ಅಕೌಂಟ್ ಇಲ್ವ ನಿಮ್ದ್ ಬ್ಯಾಂಕ್ ಕಲ್ಲಿ
ಬ್ಯಾಂಕ್
ಹ್ಮ್ ಅದ್ರಲ್ಲೆ ಇಕ್ ಬರ್ಬೇಕಿತ್ ತ್ತು ಅಕೌಂಟ್ ಮೇಲ್
ಎಸ್ ಬಿ ಐ ಬ್ಯಾಂಕ್ ಇಲ್ಲ ನಮ್ ತಾವ್ ಆ ಬ್ಯಾಂಕ್ ಕಿಲ್ಲ ಬೇರೆದು
ಹೋ ಹೌದಾ ಒಂದ್ ಮಾಡಸ್ಕಳ್ರಿ ಎಸ್ ಬಿ ಐ ಆ ಹಾಂ ಒಂದು ಬ್ಯಾಂಕ್ ಅಕೌಂಟು
ಹ್ಮ
ಹ್ಮ ಮಾಡಿಸ್ಕೊಂಡ್ರಿ ಅದ್ರಲ್ಲಿ ಅಕೌಂಟ್ ಇದ್ರಮೇಲ್ ಲೆ ಅದ್ರ ಮೇಲೆ ಇಡಿಸ್ಕಂತಾರೆ ಯಾರಾದ್ರೂ ಒಬ್ರು ಮಾಡ್ಸ್ಕೊಳ್ಳಿ ಅಂಕಲ್ ಆ ನೀವ
ಹ್ಮ್ ಬೇರೆ ಅವ ಕೆನರಾ ಬ್ಯಾಂಕ್ಯ್ತ ತ್ತೆ ನಂದು ಅಲ್ಲೂ ಮಡಗ್ತಾರ ನಾವ್ ಅಲ್ಲೇ ಮಾಡಡಗ್ಬೋದಾಗಿತ್ತು
ಹ್ಮ್ ಕೆನರಾದಲ್ಲೇ ಮಡ್ಗೋತಾನೆ ಎರಡ್ ರೂಪಾಯಿ ಯಾರ್ ಕೊಡ್ತಾರ ಇವ್ರಗ್ ಬಡ್ಡಿನ ನೀವ್ ದುಡ್ದಿದ್ದಲ್ಲ ಬರಿ ಬಡ್ಡಿ ಕಟ್ಟಕ್ ಆಯಿತೈತೆ ಹ ಏ ಇವಾಗ ಏನೋ ಕಡಿಮೆ ಆಗೈತ್ ತ್ತೆ ಅಂತಾರೆ ಬಡ್ಡಿ ಹ ಮುುತ್ತೂದ ಫೈನಾನ್ಸ್ ಅಲ್ಲೇ ಹ್ಮ್ ಅದೇ ಇದು ಏನಾದೂ ಬಂಗಾರ ಕಡಿಮೆ ಆಗೈತಲ್ಲ ರೇಟು ಅದಕ್ಕೆ
ಅವ್ರ ಹೇಳ್ತಾ ಇರೋದು ಏನು ಗೊತ್ತಾ ಅವಾಗ ರೇಟು ಕಮ್ಮಿ ಇ ತೂ ವಡ್ವೇಗ ಆಗ್ ಆ ಮಾಡ್ಗಿರೋದು ಈಗ ಜಾಸ್ತಿ ಆಗೈತ್ ತಲ್ಲ ಈಗ ಕಮ್ಮಿ ಬಡ್ಡಿ ಆಗ್ ನೆಕ್ಸ್ಟ್ ಮಂತ್ ಮುನ್ನೂರು ರೂಪಾಯಿ ರಿನ್ವಲ್ ಮಾಡಿಸ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ತಿಂಗ ತಿಂಗ್ಳ್ ಕಟ್ಟಂಗ ಮಾಡ್ಕೊಂಡಿ ರೂಪಾಯ
ಹಾ ಹಂಗೆ ಮಾಡು ಮುನ್ನೂರು ರೂಪಾಯ್ದೇ ಮಾಡಸ್ಕೊ ಮುನ್ನೂರು ರೂಪಾಯ್ದ ಮಾಡ್ಸ್ಕೋ ತಿಂಗಳ ತಿಂಗಳಿಗೆ ಹ್ಮ್ಮ್ ಯಾರ್ ಕಟ್ ಅವ್ರು ಅ ಆರು ತಿಂಗ್ಳ ಆಗಿರಲ್ಲ ಐದ ತಿಂಗಳು ಇಪ್ಪತ್ ದಿನ ಇಪ್ಪತ್ ದಿನಾನ ಇಲ್ಲ ಎರಡು ದಿನಕ್ಕೆ.
ಆಯ್ ಯಾಲೇ ಫೋನ್ ಮಾಡ್ತಾರ
ಅದೇ ಮತ್ತೆ ಹ್ಮ್ ಬೇಡ ಬೇಡ ಫಸ್ಟು ಹ್ಮ್ ಅದೇ ಮತ್ತೆ ನಮ್ಮ. ಅದೇನೋ ಒಡವೆಯಗ ನಾವೇ ದುಡ್ಡು ಕಟ್ಟದು ಅಂತ.
ನಾವು ಜಿಂದಾಗೆ ಮಾಡಿದ್ರು ಬಸ್ಕೋಲಾತ್ತಿಲ್ಲ. ಮತ್ತೇಲ್ವಲ ದುಡ್ಡದ್ವಿ.
ಅದಕ್ಕೆ ಹೋಗ್ಬಿಟ್ಟು ಫಸ್ಟು ಬಡ್ಡಿ ಕಡಿಮೆ ಮಾಡ್ಸಿ. ಬೂಡ್ಸಕೋಮನ್ಬಡು. ಒಂದಿನ ಒಂದ್ ಎರಡು ಮೂರು ಹೊತ್ತು ಊಟ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ.
ಹ್ಮ್ ಹಂಗೆ ಆಗೋಗದ ಮತ್ ನಿಮ್ದೇ ಊಟ ಮಣ್ಣು ಮಾಡಕ್ ಆಗಕ
ಹ್ ಹಂಗೆ ಮಾಡ್ಬೇಕ ಮತ್ತೆ. ಇಲ್ಲ ಅಂದ್ರೆ ಏನ್ ಮಾಡದು. ಅದೊಂದು ಚಿಂತೆ ಆಗ್ಬಿಡ್ತತಿ ಹೂ ನಂದು ಎರಡಿದ್ದಾವೆ ಒಂದಲ್ಲ ನನ್ನವು ನಮ್ಮ ಮನೇಲಿ ಗೊತ್ತ. ಹ್ಮ್ ಹ್ಮ್ ಹ್ಮ್ ಇಲ್ಲಿ ಪಿ ಜಿ ಬರಬಹುದು ಮತ್ತೆ. ನಂಗೆ ಬಾಡಿಗೆ ಕೆಟ್ಟಕ. ಕೂ ಇರಲಿಲ್ಲ.
ಹ್ಮ
ಹ್ಮ್
ನೋಡ ಏನ್ ಮಾಡುದ ಅಂಗಡಿ ಮಾಡಿಗಿದ್ರಾ ಬಡ್ಡಿ ಕಟ್ಟಕ್ ನಮ್ಗ ಅಷ್ಟು ಇದಾಗಲ್ಲ ಸಿಕ್ಕಲ್ಲ ಅತಗ ಅನ್ಬಿಟ್ಟು ನಾವು ಇಲ್ ಮಾಡಗದ್ರ ಮತ್ತೆ ಫೈನಾನ್ಸ್. ಅದಕ್ಕಿಂತ ಹೆಚ್ಚಾಗ ಆಡ್ತಾವ್ರ ಇಲ್ಲಿ. ಹ್ಮ ಏನ್ ಮಾಡವ ನಿನ್ನೆಯಿಂದ ತಲೆ ಕೆಟ್ಟೋಗದಬಾ ಎಂಟ ಸಾವಿರ ಏನ್ ಐನೂರ ಸಾವಿರ ಕೊಡಾಕ ಎಂಟ ಸಾವಿರ ರೂಪಾಯಿ ಯಾರು ಕೊಟ್ಟಾರು ಹ್ಮ್ ಓನರ್ ತವ ನಾವು ಇಪ್ಪಿಪ್ಪ ಸಾವ್ರ ಇಸ್ಕೊಬಿಟ್ಟಿವವಿ ಇದಗರಲ್ಲೇ ಈಸ್ಕಟ್ಬಿಡ್ಬೋದಾಗಿ.
ಅದೇ ಅದೇ ಅದೇ ಹ್ಮ್. ಅದಕ್ಕೆೇಳ್ ಫಸ್ಟು ನಮ್ಮ ಒಡ ನಾವ ತಿಂತೀವೋ ಉಪವಾಸ ಇರ್ತೇವೋ ಯಾರು ನೋಡಲ್ಲ. ಫಸ್ಟ್ ಒಡವೆ ಬಿಡಿಸಸ್ಕೊಂಡ್ ಮನೆಯಲ್ಲಿ ಕೋಬೇಕಿಕ್ ಅಷ್ಟೇ
ಅದೇ ಮತ್ತೆ ಇನ್ನೇನು
ಚೀಟಿಗಳು ಅವೆಲ್ಲ ಕಡಿಮೆ ಮಾಡ್ರಿ ಚೀಟಿಗಳು ಮಾಡ್ತಾ ಇದ್ರೆ ಇನ್ನೆಲ್ಲ ಬಡ್ಡಿ ಕಟ್ಟೋಕ್ಕೆ ಸಾಕಾಗ್ತರಿ ನೀವು ದುಡ್ದಿರೋದೆಲ್ಲ
ಚೀಟಿ ಅಂದ್ರ ಯಾವವು
ನ ಹ್ಮ ಹ್ಮ್ ಹುಳ್ತಾ ಇದ್ದಾ
ಹಾ ಅದೇ ಸಾರಾ ಚೀಟಿ ಎಂತ ವರ್ಷ ಒಂದ್ ವರ್ಷ ಹದಿನಲ್ಕು ಕಕಂತ ಅದ್ ನೋಡ್ಕಂತತ್ ಕರ್ತಮಿ ಐದೈದು ಸಾವಿರ ಕಟ್ಟೋದು ಒಂದ್ ಲಕ್ಷ ಸಕ್ಕ
ತಂದೆ
ಮಾಮೂಲಿ ಚೀಟಿ ಯ ಇದ ಸಾರಾ ಚೀಟಿ ಅಂತ ಸಾರ್ಕತಾರಲ್ಲ ನೋಡು ತಿಂಗ ತಿಂಗ ಒಬ್ಬೊಬ್ರು ಬೇಕಾದ್ರ ಎಪ್ಪತ್ತೈದು ಸಾವಿರ ಎ ಹ್ಮ್ ಹಂಗ ಸಾರ್ತರ ಈಗ ಯಾರು ತಕಲ್ದೇವದ್ರ ಲಾಸ್ಟ್ಕ್ ಒಂದ್ ಲಕ್ಷ ಸಾ
ಹ್ಮ್ ಮದ್ದದಲ್ಲಿ ನಿಮ್ಗೆ ಯಾವ್ದಾದ್ೂ ಎಮರ್ಜೆನ್ಸಿ ಗಳು ಬಂದ ಬ
ಮಧ್ಯೆದ ಇಪ್ಪತ್ತು ಸಾವರ ಇಪ್ಪತ್ತ ಐದು ಸಾವರ ಒನ್ ಟಯತಲ್ಲಿಯ
ಕಗಿರ್ತಿವ ಅಷ್ಟ ದುಡ್ಡು ಬಿಟ್ಟಬಟ್ಟು
ಅದಕ್ಕ ತಕಳದ್ ಬೇಡ ಲಾಸ್ಟಕ್ಕ ಮೂರ್ ಚೀಟಿ ಹಾಕಿನಿ
ನಮಗ್ ಗೊತ್ತಿರೋರೊ ಒಬ್ರು ಮಾಸ್ರು ನಡಸ್ತಾರೆ ನೀವ್ ಚೀಟಿ ಗಿಟಿ ಹಾಕ್ತೀರಾ ಹಕ್ಕಂಗಿದ್ರೆ ಹೇಳ್ರಿ
ಎಲ್ಲಿ
ನಮ್ಮೂರಗೆ
ಹೌದಾ
ಹ್ಮ್ ಹೊಸಾದ್ ಮಾಡ್ತಾರಂದ ಮುಂದಿನ ತಿಂಗಳು
ಏನ್ ಚೀಟಿ ಅದು
ಅದೇ ಮಾಮೂಲಿ ಹಂಗೆ ಸಾರೋದು ನೀನ್ ಹೇಳ್ತಾ ಇದೀಲ್ಲ ಅಂತದೇ ಒಂದ್ ಲಕ್ಷಂದು ಒಂದ್ ಲಕ್ಷ ಲ ಐದ್ ಸಾವಿರ ಕಟ್ಟೋದು ಒಂದು ತಿಂಗಳಿಗೆ
ಎಷ್ಟು ಕಣಂತು
ಬಿಟ್ಟಂದ್ರೆ ಒಂದ್ ಇಪ್ಪತ್ತೇನೋ ಬರ್ತವೇ ನ ಹ್ಮ ಹದ್ಿನೆಂಟ ಇಪ್ಪತ್ತ ಬರ್ತ್ತವೆ ಅದ್ರ ಡಬ್ಬಲ್ ಆದಾಗ ಚೀಟಿ ಅದು ಕಡಿಮೆ ಆಗತ್ ನಂಗಗೆಲ್ವಾ ಹಾ ಏನ್ ಮಾತಾಡ್ತಾ ಇದೀವ ಸ್ವಲ್ಪ ಕೇಳಳ್ಸ ಹಂಗೆ ಮಾತಾಡ
ಅದೇ ಒಂದ್ ಹದ್ಿನೋಳ್ು ಕಟ್ತೀವಿ ಅಷ್ಟೇ ಹದ್ಿನೋಳು
ಹದಿನಳ್ು ಅಂದ್ರೆ ಇವಾಗ ಒಂದು ಅದು ಓನರ್ ಚೀಟಿ ಅಂತ ಇರ್ತೈತಲ್ಲ
ಅದೇ ಅವ್ರ ತಕ್ಕತರ ಒಂದು
ಹಾ ಅದು ಕೆಲವೊಂದ್ಸಲಿ ಎರಡ್ ಸಲಿ ಎರಡು ಆಗ್ತವೆ ಅವಾಗ ನಮಗ್ ಚೀಟಿಗಳು ಕಡಿಮೆ ಆಗ್ತವೆ ಒ ಟ್ಟಲ್ಲಿ ಇಪ್ಪತ್ತು ಚೀಟಿ ಬರ್ತದೆ ಅದ್ರಲ್ಲಿ ಹಾ ಇಪ್ಪತ್ತು ಬರ್ತದೆ ಅಂತ ನಮ್ದೊಂದ್ ನಡಿತೇೈತೆ ಕಟ್ರಿ ಅಂತ ಹೇಳ್ತಾ ಇದ್ದೀನಿ ನಂಗ ಗೊತ್ತಿರೋರೇ ನಮ್ಮ ನಂ ಅವರು ನಾನೊಂದ್ ಹಾಕ್ಬೇಕಕ್ ಮುಂದಿನ ತಿಂಗಳು ಅದಕ್ಕೆ ನೀವ ಒಂದ್ ಹಕ್ತೀರಾ ಹಾಕ್ರಿ ಅಂತ ಕೇಳ್ತಾ ಇದೀನಿ
ಹಾ ನೋಡ ಕೇಳೋಂತ ಆಗ
ಹ್ಮ್ ಕೇಳ ಅಂಕಲ್ ನ ಆದ್ರೆ ಆಾಕ್ಸಕ್ ಹಾ
ಹಾ
ಆದ್ರೆ ಹಾಕ್ಸು ಒಂದ ಹ್ಮ್
ತಂಗಿ ಕೇಳ್ತಂತಡು ಅವ ಆಾಕಲ್ಲ ಏನ ನೋಡು
ಹ್ಮ್ ಕೇೇಳ ನೋಡು
್ಮ ಈಗ ದುಡ್ಡು ಉಳಿಸ್ತೀನಿ
ಹೌದೌದು ಇಲ್ಲ ಈಗ ಕೊನೆವರ್ಗೂ ತ ತಗೊಂಡಿಲ್ಲ ಅಂದ್ರೆ ನಮ್ಗ್ ಉಳಿತಾಯ ಆಗುತ್ತೆ
ನಮ್ಗ್ ಬತದ ಹ್ಮ್
ಚಲಿ ಬತೇತೆ ಹ್ಮ್ ಹ್ಮ್್ಮ ಈಯವ್ ಇವು ಒಡ್ವೇಗಳೆಲ್ಲ ಇಲ್ಲ ಅಂದ್ ರೆ ಬಿಡ್ಸ್ಕೊಂಬಿಡ್ಬದು ಒಂದೇ ಸ
ಕೈಲ್ಲಿ ದುಡ್ ಮಡಕ್ತೀನಿ ಅಂದ್ರದಾಗಲ್ಲ ಯಾವ್ದಾರು ಒಂದೊಂದ್ ಪ್ರಾಬ್ಲಮ್ಗಳಿದ್ದೇ ಇರ್ತವಾ ಟೇಮ್ಗ
ಏನ್ಮಾಡಕ್ಕಾಗಲ್ಲ ಹ್ ಅದಿಕ್ಕೆ ನಾನು ಮುಂದಿನ್ ತಿಂಗಳು ನೋಡೋಣ ಅಂದೆ ಮೊನ್ನೆನೆ ಕೇಳಿದ್ರು ಅವ್ರ್ ಮಾಸ್ಟ್ರು ನಮ್ ಸ್ ಇವ್ರೇ ಗೊತ್ತಿರೋ ನಮ್ ಸಂಬಂಧಿಕ್ರು ಅದಿಕ್ಕೆ ನೋಡ್ ನ್ನಿ ಮೇಡಮ್ ನಿಮ್ ಜೊತೆಗಿನ್ನು ಯಾರಾದ್ರು ಹಾಕಳಂಗಿದ್ರೆ ಒಂದ ಎರಡ್ಮೂರು ಹಾಕುಸ್ಕೊಡಿ ಅವ್ ಆಲ್ರೆಡಿ ಅವ್ರು ಒಂದ್ ಮೂರ್ ನಾಲಕ್ ನಡೆಸ್ತಾವ್ರೆ
ಹ್ಮ್
ಹ್ಮ್ ಒಂದ್ ಎರಡೊ ಏನೋ ಕೊನೆ ಆಗವೆ ಅದಕ್ಕೆ ನೀವೇನಾದ್ರು ಆಕ್ ಕ್ಕಂಗಿದ್ರೆ ಹೇಳಿ ನಾನೇಳ್ತೀನಿ ಅವ್ರ್ಹಂಗೆ ಫೋನಲ್ಲೆ ಕಳ್ಸುದ್ರು ನಡೀತೈತೆ ದುಡ್ಡು ಅಕಸ್ಮಾತ್ ನಿಮ್ಗೆನು ಮಧ್ಯದಲ್ಲಿ ಕೂಕ್ಕೊಂಬೇಕು ಅಂದ್ರು ಹ್ಮ್ ಫೋನ್ ಮಾಡುದ್ರೆ ಚೀಟಿ ಇದ್ದಿದ್ದಿನ ಕೂಗ್ತಾರೆ ನೀವು ಕೂಕ್ಕೋಬೋದು ಹಂಗೆ ಆತರ
ಅದೇ ನಮ್ದ್ರಲ್ಲಿ ಅಲ್ಲೂ ನಡದಿಂಗೆ ಸೇಮು ಇವೇ ದುಡ್ಡುಳಿಯಲ್ ಇನ್ ಕೈಲಿ ದುಡ್ ಊಳಿಸ್
ಹೌದೌದು ನೋಯ್ ನೀ ಇಟ್ಕೊಂಡಿದ್ರೆ ಅವ್ನ್ ನೋಡ್ಕೊಂಡ್ ಕೂ ಕುತ್ಕೊಳಕ್ಕಾಗಲ್ಲ ಹಿ ಹ್ಹಿ ಕೈಯಲ್ಲಿದ್ರೆ ಹಾ ಅಲ್ಲ ನಾವ್ ಖರ್ಚು ಮಾಡಿಲ್ಲ ಅಂದ್ ಇದ್ರುನು ಯಾರೋ ಒಬ್ರು ಕೇಳ ಕೇಳ್ ತರೆ ನಂಗ ಹಂಗೈತಕ ಹಿಂಗೈತಕ್ಕ ಅಂತ ಜನ ನೋಡ್ ಅವ್ರ್ ದುಡ್ಡಿದೆ ಅಂದ್ರೆ ಸುಮ್ನೆ ಬಿಡ್ತಾರ್ ನಮ್ಮುನ್ನ ಅಯ್ಯ ಅಕ್ಕ ಹಂಗಾಯ್ತಕ್ಕ ಹಿಂಗ್ ನಮ್ ನಮ್ದ್ಯಾರು ಕೇಳಲ್ಲ ಅವ್ರದ ಹೇಳದ್ ನೋಡ್ತಾರ ಪಸ್ಟ್ ಏನಕ್ಕ ನೋಡಕ್ಕ ಅ ನಮ್ಗೆ ಹಿಂಗ ಅರ್ದ ಹೋಗ್ತಾೈತೆ
ಬೆಂಗ್ಳೂರು ಹ್ಮ ಹ್ಮ ಬೆಂಗ್ಳೂರು ಅನ್ನೋದ್ ಅಷ್ಟ ಈ ಯತಾ ಇರೋದ ಅಷ್ಟೇ ಕಾಣ್ತದ ಅವ್ರಗ ಇಲ್ ನಮ್ ಕಷ್ಟ ಗೊತ್ತಾಗಲ್ವಲ್ಲ ಹಾ ನಿಮ್ಗೇನು ಇಬ್ರು ದುಡಿತೀರ ಅಂತಾರ ಇಲ್ ನೋಡಿದ್ರ ನಮ್ ಕತ
ಹ್ಮ್ ಅರ್ಕೊಂಡ್ ಹೋಗತಿ ತ್ತಫುಲ್ಲ ಹ್ಮ ನಾವ ಕತೆ ಕೇಳಾರ ಯಾರು ಇಲ್ಲ ಏಳ್ ಅವ್ರ ಮಾತ್ರ ಹೇಳ್ತಾರೆ ಹ್ಮ್ ನಿಮ್ಗೇನ್ರೀ ಇಬರು ದುಡಿತೀರ ಅಷ್ಟೇ ಅಷ್ಟೆ ಅವ್ರಗ ಹಂಗೆ ಕಾಣೋದು ಜನಗಳಿಗೆ ದುಡಿತಾ ಅನ್ನೋದು ದುಡ್ಡು ಬತ್ತೈತೆ ಹ್ಮ್ ಅದೇ ಅದೇ ಹ್ಮ್ ಅಷ್ಟೇ ಬೆಂಗ್ಳೂರಿಂದ ಬಂದಾರ ಅಂದ್ರೆ ನೀವ್ ಕರ್ಗ ಹೋಗ್ಬ ಬಿಡ್ಬೇಕು ಬೆಣ್ಣೆ ತರ ಕರ್ಗ್ಬಿಟ್ಟು ತಗಳತ್ತೆ ತಗಅಕಾ ತಗ ಅಂತ ಕೊಡ್ತಾರೇನು ಅಂತ ಅವ್ರ ಹಿಂಗ ನೋಡ್ತಾರೆ.
ಅದೇ ಮತ್ತೆ
ಹಂಗ ಕೊಡ್ತಿರು ಇಸ್ಕೊತಾ ಇರ್ತಾರ ತಲಾ ಕೆಟ್ಸ್ಕ ಆಗ ಮಂತತ್ ಇನ್ನುೂ ಚೆನ್ನಾಗ್ ನೋಡ್ಕೊತಾರ ಬೇಕಾರ
ಹ್ ಹೌದು ದುಡ್ಡು ಕೊಡ್ತಾ ಇರ ನೀನ್ ಯಾರು ನೋಡ್ಕೊಳಲ್ಲ ದುಡ್ಡು ಸ್ವಲ್ಪ ಕಡಿಮೆ ಮಾಡ್ಬಿಡು ಇದಲ್ಲಾದರೂ ಮಾತಾಡ್ಸಲ್ಲ
ಅಯ ಮಾತಾಡ್ಸದ ನೀರ್ ನೂ ಕೂಡ